ಬ ನಮಸ್ಕಾರ
ನಮಸ್ಕಾರ
ನಮಸ್ಕಾರ ಹೇಳಿ
ಹೇಗಿದ್ದೀಯಾ
ಹಾ ಚೆನ್ನಾಗಿದ್ದೀನಿ ನೀವು
ಹ ನಾನು
ಸರಿತ್ ನಾವು
ಹಾ ಬೆಳಿಗ್ಗೆ ಏನ್ ತಿಂದೆ ಅಲ್ಲ ಕೇಳಿಸ್ತಿದೀಯ ನನ್ ಧ್ವನಿ
ಹಾ ಕೇಳಿಸ್ತೀವಿ
ಬೆಳಿಗ್ಗೆ ಏನ್ ತಿಂದೆ
ಬೆಳಿಗ್ಗೆ ಇವತ್ತು ಏನ್ ತಿಂದೆ ಖಾರ ಪೊಂಗಲ್
ಹಾ ಖಾರ ಪೊಂಗಲು ಮತ್ತೆ
ಖಾರ ಪೊಂಗಲ್ಲ ಆ ಮಂಡಕ್ಕಿ
ಹಾ
ತಿಂದೆಮಯ ಅವರ್ಕಲ್ಲ ಹೇಳಿ ಏನ್ ಸಮಾಚಾರ ಹಡ ಕನೆಕ್ಟ್ ಮಾಡ್ಬೇಕಲ್ಲ ಯ ಹೇಳಿ ಏನ್ ಸಮಾಚಾರ
ಹೇಳ್ಬೇಕು
ಹ್ಮ್ ಏನ್ ಮಾಡ್ತಿದ್ದೀರ
ನಾನ್ ಕುೂತ್ಕೊಂಡಿದ್ದೀನಿ ನೀವು
ನಾವು ಸುಮ್ಮಕುತ್ಕೊಂಡಿದ್ದೀವಿ
ಹಾ
ಮುಂದೆ ಏನು ಸಮಾಚಾರ ಹೇಳ್ಬೇಕು
ಹ್ಮ್
ಹ್ಮ
ಹ್ಮ ನೀವು ಎಲ್ಲಿಗಾದ ನೀವು್ ಎಲ್ಲಿಗಾದರೂ ಹೋಗಿರೋದು ಏನಾದ ಹೇಳ್ತೀರ
ಎಲ್ಲಿಗೆಾದ್ರೂ ಹಾ ಹೋಗಿದ್ದೀವಿ
ಹ ಎಲ್ಲಿಗ ಎಲ್ಲಿಗೆ ಹೋಗಿದ್ದೀರಾ ಹ್ ಕೇಳಿಸ್ತಿದೀ ನನ್ ಧ್ವನಿ
ಹಾ ಕೇಳಿಸ್ತೀವಿ
ಹ್ಮ್ ಎಲ್ಲಿ ಎಲ್ಲಿ ನೀವು ಯಾವ ಪ್ಲೇಸ್
ಹ ಯಾವ್ ಪ್ಲೇಸು ನಾವ್ ಉಡುಪಿ ಕಡೆ ಎಲ್ಲಾ ಹೋಗೇನ್ಿ ಮತ್ತೆ ಮುರುಡೇಶ್ವರ
ಹಾ
ಮತ್ತೆ ಆ ಮೊನ್ನೆ ಮೊನ್ನೆ ಇದಕ್ಕ ಏನು ತಿರುಪತಿ
ಹ್ಮ್
ಹೋಗಿದ್ವಿ
ಹ ಎಲ್ಲಿಗಾದರೂ ಹದ್ ಹೋಗಿರೋದು ನಿಮ್ಮ ಅಭಿಪ್ರಾಯ ಹೇಳ್ತೀರಾ
ಅಭಿಪ್ರಾಯ ನಮ್ಗೆ ತಿರುಪತಿಗ್ ಹೋಗಿರೋದು ತುಂಬಾ ಇಷ್ಟ ಇಷ್ಟ ಆಗಿದೆ ಅದ್ರ ಕೇಳಕ್ ಇಷ್ಟ ಪಡ್ತೀನಿ ನಾನನ್ ಸ್
ಹ ಹ್ಮ್ ಮತ್ತೆ ಅಲ್ಲಿ ಹೇಗಿತ್ತು
ನಾ ಹೇಳಿಲ್ಲ ತಿರುಪತಿಗೆ ಹೋಗಿರೋದು ದು ನಮ್ದು ಹೇಗಿದೆಗ ಆು ಏನು ಅಂತ
ಹ ನಿಮರ್್ಯಾರ್ ಹೋಗಿದ್ರಿ ನೀವು ತಿರುಪತಿಗೆ
ನಾನು ಹೇಳಾ ಅಲೋ
ಹಾ ಹೇಳಿ
ತಿರುಪತಿ ನಾನ ನಗೆಳ ರೀತಿ ಹೋಗಿದೆ
ಹ ಕೇಳಿಸ್ತಿದೆ ಹೇಳಿ
ಹಾ ಕೇೇಳಸ್ತಿತ್ತು ಹ ನಿಮ್ಗೆ
ಹೌ
ಹ ಮದಕ ರೋೋಗಿ ಹ್ಮ
ಕೇಳಿಸ್ತಿದಯಾ
ಹ ತಿರುಪತಿ ಹೆಂಗ್ ಹೋದ್ ಅಂದ್ರೆ ಟ್ರೈನ್ಗೆ ಹೋದ್ವಿ
ಹ ಹಾ ಮತ್ತೆ
ಅಲ್ಲಿಂದ ಟ್ರೈನ್ ಹೋದ್ಮೇಲೆ ಅಲ್ಲಿಂದ ತಿರುಪತಿಗೆ ನಾವು ಮೇಲೆ ಹೋಗುವ ಇದದ್ರ ಮೇಲೆ ಹೋಗಿಲ್ಲ ಮೆಟ್ಲ ಹತ್ಕೊಂಡ್ ಹಓದಿ ನಮ್ ಫ್ರೆಂಡ್ ಜೊತೆಲ್ಲ ತುಂಬಾ ಹಾ ತುಂಬಾ ಚೆನ್ನಾಗಿತ್ತು ಹೋಗಿದ್ದೆಲ್ಲ ಒಂದು ಹಾ ಇದದು ತರ ಇತ್ ಹೆಂಗಂದ್ರೆ ನಮ್ಮ ಜೀವನದಲ್ಲಿ ನೆನ್ಪಿಟ್ಕೋಂತ ತರ ಇತ್ತು
ಅಮೂಲ್ಯವಾದ ಕ್ಷಣಗಳು ಅಲ್ವಾ
ಹ್ಮ್
ಮತ್ತೆ ನೀವು ಮೇಟ್ಲತ್ತಿದಾದ್ಮೇಲೆ ಮತ್ತೆ ದೇವ್ರ ದರ್ಶನ ಮಾಡದ್ರ
ಹಾ ದೇವರ ದರ್ಶನ ಇಲ್ಲ ದೇವ್ರ ದರ್ಶನ ಮಾಡ್ಲಿಲ್ಲ ನಮ್ಗೆಲ್ಲ ಒಂದು ಕೊಠಡಿ ಕೊಡ್ತಾರೆ ನಾವು ಹ್ಮ್ ಅವತ್ತೊಂದ ದಿನ ನಿದ್ದೆ ಮಾಡೋಕೆ ಹಾ ಕೊಠಡಿಯಲ್ಲಿ ಇದ್ವಿ ಹ ಅಮ್ಮ ನೆಕ್ಸ್ಟ್ ಮರದ ದಿನ ಮಾರ್ದ ಮಾರನೇ ದಿನ ದರ್ಶನ ಮಾಡಕ್ ಹೋದ್ರಿ
ಹಾ ಮಾಡ ಹ್ಮ
ಹ್ಮ ಮತ್ತೆ ಮಾರನೆ ದಿನ ಆಯ್ತು
ಹ
ದರ್ಶನ ಅಂತ ಮಾಡಿದ್ಮೇಲೆ ನಮ್ ದೇವ್ರೇ ಹ್ಮ್ ನಮ್ ಜೊತೆಗ ಇದಾನ ಅನ್ನೋ ತರ ಆಯ್ತ ನಮ್ಗೆ ಚೆನ್ನಾಗಿತ್ತು ಎಲ್ಲ ಹಾ ನೀವ ಹೇಳಿ ಏನಾದ್ರು
ಹ ಹ ನಾವು ಉಡುಪಿಗೆ ಹೋಗಿದ್ವಿ ಉಡುಪಿ ನಂದಿ ಬೆಟ್ ಾ ಮುರ್ಡೇಶ್ವರ ಸಕ್ಲೇಶ್ವರ ಹಹ ಮತ್ತೆ ಅ ಕೇರಳ
ಹೌದಾ ಅಲೆಲ್ಲ ಹೋಗಿದ್ದೀರಾ ಹಾ
ಹಾ ಹೌದು
ಎಲ್ಲ ಹೋಗಿದ್ದ ಹಂಗಿದ್ದೆ ಯಾವ್ದ
ಹೋಗಿರೋದ್ರಲ್ಲಿ ನನಗೆ ಸಕಲೇಶ್ಪುರ ಇಷ್ಟಾಯ್ತು ಕೇರಳನು ಅಷ್ಟೇ ಸಕಲೇಶಪುರದಲ್ಲಿ ನ ನು ನಮ್ಮ ಕುಟುಂಬವರ ಜೊತೆ ಹೋಗಿದ್ದೆ
ಹ್ಮ್ ಉಳಿಕೆ ಇದ್ದಲ್ಲ
ಉಳುಕಿದ್ರೆಲ್ಲಾನು ಬೇರೆ ಇದೆಲ್ಲ ನಮ್ ಸ್ನೇಹಿತರ ಜೊತೆ ಹೋಗಿದ್ದೆ ನಮ್ಮ ಕುಟುಂಬ ಜೊತೆ ಹೋಗಿದ್ದೆ
ಹೌದಾ
ಹೌದು
ಹಾ ನಿಮ್ಸ ನಿಮ್ಮ ಏನೋ ಕುಟುಂಬ ಜೊತೆ ಹೋಗಿರೋದು ಹೆಂಗಿದೆ ಅದೇ ಹೇಳಿ ಯಾಕಂದ್ರೆ ನಾವೆಲ್ಲಾ ಕುಟುಂಬ ಜೊತೆ ಕಮ್ಮಿ ಹೋಗಿರೋದು ನೀವ್ ಹೆಂಗ್ ಹೋದ ಹೆಂಗ ಆಯ್ತಿು ನಿಮ್ದ
ಮೊದಲ ಬಾರಿ ಹೋಗಿದ್ದು ಸಕಲೇಶ್ ವರೆಗೆ ಆ ಆ ಸಮಯದಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ನಮ್ಮ ಅ ಅಕ್ಕನ ನಮ್ಮಮ್ಮ ಅವರ ತಂಗಿ ಮಕ್ಕಳು ನಾವು ಎಲ್ಲಾ
ಹೋಗಿದ್ರಾ
ಆ ನಾವೆಲ್ಲರೂ ಮೊದಲೇ
ಹ ಇದು ಮಾಡಿದ್ರೆ ಯೋಚನೆ ಮಾಡಿದ್ರೆ ಹೋಗ್ಬೇಕಂತ
ನೆ ಮಾಡಿ ಮತ್ತೆ ನಾವು ಆಹ್ ಆಗ ನಮಗೆ ಹೋಗಲು ಬಸ್ ಸಿಗಲಿಲ್ಲ
ಹಾ ಮತ್ತೆ ಹೆಂಗ ಹೋದ್ರಿ ಹಂಗೆ ಎಲ್ಲಾ ಮುಂಚೆನೆ ಎಲ್ಲ ಎಲ್ಲ ರೆಡಿ ಮಾಡಿ
ಮುಂಚೆನೆ ರೆಡಿ ಮಾಡಕ್ ಮುಂಚೆ ರೆಡಿ ಮಾಡ್ಕಳಕೆ ಮತ್ತೆ ಒಂದು ರೆಡಿ ಆಗಿತ್ತು
ಹ್ಮ್
ನಾ ಇನ್ನೇನು ಹೋಗುವ ಸಮಯದಲ್ಲಿ ಅವರು ಕೈ ಕೊಟ್ಬಿಟ್ರು ಆ ಆ ನಮ್ಮ ನನ್ನ ಬಾವ ಗಂಡ ಬಾವ ಅವರ ಫ್ರೆಂಡ್ನ್ನು ಅವರ ಸ್ನೇಹಿತನನ್ನು ಕರ್ಕೊ ಬಂದು ಹ ಅವರ ಗಾಡಿಯಲ್ಲಿ ಹೋಗಿದ್ದಿ
ಹೌದಾ ಮಟಾ ಚೆನ್ನಾಗಿತ್ತಲ್ಲಾ ಎಲ್ಲಾ
ಹಹ ಚೆನ್ನಾಗಾಯ್ತು ಅಲ್ಲಿ ನಾವು ಆಹ ಉಳ್ಕೊಳಕ್ಕೆೆ
ಹ್ಮ್
ಆಹ ಒಂದು ರೂಮ್ ಮಾಡಿದ್ರಿ ಅಲ್ಲಿ ಬೇರೆ ಬೇರೆ ವಿಧ ವಿಧವಾದ ಆಟಗಳ್ದವು
ಹ್ಮ್
ಹ ಅಲ್ಲಿ ಸ್ವಲ್ಪ ಹೊತ್ತು ಆಟಿ ಆಟ ಆಡಿಕೊಂಡು
ಆಮೇಲೆ ಎಲ್ಲಾ ಊಟ ಈಟ ತಿನ್ಕೊಂಡು
ಹ ಅಲ್ಲೇ ಕೊಡ್ತಾರೆ ಊಟಗಿಟ ಎಲ್ಲಾನೂ ಆ ಮಾಂಸಾಹಾರನೂ ಇರುತ್ತೆ ಸಸ್ಯಾಹಾರನೂ ಇರುತ್ತೆ ನಮಗೆ ಯಾವ್ದ ಬೇಕು ಅದು ತಿನ್ಬೋದು ಮ ಮತ್ತೆ ಅಲ್ಲಿ ತಿಿಂದ್ಕೊಂಡು ಅಲ್ಲ ಸ್ವಲ್ಪ ಹೊತ್ತು ಹೀಗೆ ಹಾ ಆಟಾಡಿಕೊಂಡು ಆಹ ಬೆಂಕಿ ಬೆಂಕಿ ಬರು ಕ ಕೊಂಡ
ಹಾ ಹಾ ಗೊತ್ತಾಯ್ತ್ ಹೇಳಿ ನಮ್ಗೆ
ಆಹ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಹಾಡುಗಳನ್ನು ಹಾಡಿ ಆಟಗಳನ್ನು ಆಡಿ ಸುಂದರವಾದ ಕ್ಷಣಗಳನ್ನು ಅಲ್ಲಿ ನೆನಪಿಟ್ಕೊಂಡು
ಬಂದ್ರ ಆಮೇಲೆ
ಮಾರನ ದಿನ ನಾವು ಮನೆ ದಿನ ನಾವು ಅಲ್ಲೇ ಸ್ವಲ್ಪ ದೂರ ಗಳ ನಡುವೆ ಒಂದು ಬೆಟ್ಟ ಇತ್ತು
ಹಾ ಬೆಟ್ಟಕ ಹೋಗಿದ್ರ ಅದ್ ಹೆಂಗ ಹೋದ್ರಿ ಎಲ್ಲಾ ಬಿಟ್ಟ ಹಊಟ್ಟಕ್ಕೆ ಹೋಗಕ್ ಆಯ್ತ ನಿಮ್ಗೆಲ್ಲಾ
ಹ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಒಂದು ನಾಲ್ಕ್ ಅ ನಾಲ್ಕ್ ಕಿಲೋಮೀಟರ್
ಹ ಅಂದ್ರೆ ಮಕ್ಕಳೆಲ್ಲಾ ಇದ್ವಲ್ಲಾ ಮಕ್ಳ ಕರ್ಕೊಂಡ್ ಹಿಂಗಲ್ಲ ಹೋದ್ರಂತ
ಮಕ್ಕಳಂದ್ರೆ ನಮ್ಮ ಅಕ್ಕನ ಮಕ್ಕಳ ಇಬ್ಬರು ಮತ್ತೆ ನಮ್ಮಅಮ್ಮ ನಮ್ಮ ಅಮ್ಮನ ನಮ್ಮಮ್ಮ ಅಣ್ಣ ಹೆಂಡತಿ ಆ ಮತ್ತೆ ಅಮ್ಮ ಅವರ ಚಿಕ್ಕಪ್ಪ ವಾಹ್
ಹ್ಮ
ಮಾತ್ರ ಇಲ್ಲಿ ಕೆಳಗಡೆನೆೇ ಟೆಂಟ್ ಅಲ್ಲಿ ಇದ್ರು
ಹಾ ಹ
ಆ ಮಿಕ್ಕಿರವರೆಲ್ಲಾ ನಾವೆಲ್ಲಾರೂನು ಹೋಗಿದ್ವಿ
ಹ್ಮ
ಹ ಅವರು ಇಲ್ಲೇ ಆಟ ಆಡಿಕೊಂಡು ನಮ್ಮಮ್ಮನ ಜೊತೆ
ಹ್ಮ್
ಇಲ್ಲೆ ಇದ್ದರೂ ನಾವೆಲ್ಲಾ ಮೇಲೆ ಹೋಗಿ ಅಲ್ಲಿ ಸುಂದರವಾದ
ಬೆಟ್ಟ ಎಲ್ಲ ಹತ್ಕೊಂಡು ತಂಪಾದ ಗಾಳಿ ತಗೊಂಡು ಹಾ
ಹಾ ಅದು ಬೆಳಿಗ್ಗೆ ಬೆಳಿಗ್ಗೆ
ಹ ಏನೋ ಏನಾದ್ ಪರಿಸರ ಸೌಂದರ್ಯ ಎಲ್ಲ ಸವಿದು ಅಲ್ಲಾ ಚೆನ್ನಾಗಿರುತ್ತಲ್ಲಾ ಪರಿಸರ ಸೌಂದರ್ಯ ಸವಿ ಕೇ ಒಂದು ಅದ್ರಷ್ಟ ಬೇಕು ಬಿಡಿ
ಅ ಎಷ್ಟು ಹೊಗಳಿದ್ರು ಸಾಲದು
ಹ್ಮ್ ಅದೇ ನಾವು ಹೋಗಿದ್ವಣೊಂದ್ಸಲೇ ತುಂಬಾ ಚೆನ್ನಾಗಿತ್ತು ನಾವು ಇಲ್ಲೇ ನಂದಿ ಬೆಟ್ಟ ಬೆಟ್ಟಾ ಅಂತ ಇದೆ ಎಲ್ಲಾ ಗೊತ್ತಾ
ಹ ಹಾ ಗೊತ್ತು ಹೇಳಿ
ಹಾ ನಾವು ಹೋಗಿದ್ವಿ ತುಂಬಾ ಯಾವ್ದ ಇಲ್ಲಿ ಅಂದ್ರೆ ಎರಡ್ ಸಾವಿರ ಇಪ್ಪತ್ ನಾಲ್ಕರಲ್ಲಿ ಹೋಗಿದ್ವಿ
ಹಾ ಮತ್ತೊಂದು ಕರೆಯಲ್ಲಿ ಸಿಗೋಣ
ಹಾ ಸರಿ ಧನ್ಯವಾದಗಳು